ಹಲೋ ಬ್ರೋ ಊಟ ಬ್ರೋ ಹಾ ಕೇಳಿಸ್ತ ಆಯ್ತಿ ಬೋ ಏನ್ ಸಮಾಚಾರ
ಹೇಳಬ್ರೋ
ಏನ್ ಮಾಡ್ತಾ ಇದೀರಾ
ಏನಿಲ್ಲ್ ಸುಮ್ನೆ ಕುಂತಿದ್ದೀವಿ
ಎನ್ ಸ್ಪೆಷಲ್ ಇವತ್ತ
ಬೆಳಗ್ಗೆ ಉಪ್ಪಿಟ್ಟ ಮಾಡಿದ್ರು
ಒಕ್ಕಟ ಹ ಏನ್ ಹಾಸ್ಟಲ್ಲಲ್ಲಿದಿರಾ...
ಹ್ಮ್ ದಾಖಲ.
ಹ ಹಾ ನಮ್ಮಲ್ಲಿ ಕೂಡ ಒಪ್ಪಿಟ್ಟಪ್ಪ ಇವತ್ತು...
ಹಲೋ...
ಈಗನ್ ಬೇಕು ಹ್ಮ ಬ್ರೋ
ನಮ್ಮಲ್ಲಿ ಕೂಡ ಈವತ್ತು ಉಪ್ಪಿಟ್ಟೆ...
ಹೌದಾ! ಚೆನ್ನಾಗಿ್ ಮಾಡ್ತಾರ ಒಪ್ಪಿಟ್ಟು...
ಚೆನ್ನಾಗಿ ಮಾಡ್ತಾರೆ. ನಿಮಗೆ ಉಣಬಹುದು.
ಬೇರೆ ಅಷ್ಟಲ್ಲಲ್ಲಿ ನೋಡಿದ್ರೆ ಏನೋ ಅಂತಾರ
ಹೌದ ಅದ್ರಲ್ಲ ಮೊಸರು ಕಸರು ಕೊಡ್ತಾರೆ
ಏನಿಲ್ಲ ಬ್ರೋ ಮಸರಿಲ್ಲ ಏನಿಲ್ಲ ನಾವು ತರ ಹೊರಗಡೆ ತರ್ಸ್ಕೋಬೇಕು
ಹೌದಾ ಇಲ್ಲಿ ನಮ್ಮ ಹತ್ರ ನ ಅಂಗಡಿ ಇದೇ ಮೊಸರು ತರತಿವ್ ಎಲ್ಲ ಚೆನ್ನಾಗಿ ಆಗುತ್ತೆ ಕೊಡ
ಸಮೀಪದಲ್ಲಿ ಆಯ್ತಾ ಯಾರಾಯ್ತಾ ನಾವು ಕೆಳಗಡೆ ಹೋಗ್ಬೇಕ ಬಸ್ ಸ್ಟ್ಯಾಂಡ್ ಹತ್ರ.
ದೂರ ಆಗುತ್ತ ಒನ್ ಕಿಲೋಮೀಟರ್.
ಎರಡು ಕಿಲೋಮೀಟರ್ ಆಗುತ್ತೆ.
ಅಬಬ
ಹ ಜೋರ ಆಗುತ್ತೆ ನೋಡಿದ್ಯಲ್ಲಬ್ರು ಸುರ್ಪುರು.
ನೋಡಿ ಏನ ಬ್ರೋ
ಅಲ್ಲಿ ಇಲ್ಲಿ ಮೇಲೆ ಡಿಗ್ರಿ ಕಾಲೇಜ್
ಹ್ಮ್ ಅಲ್ಲಿ ಸಿದಿದ್ದಕೂರ್ ಬರ್ತಲ್ಲ ನೀರ ಯಾರು.
ಹಾ ಸಿದ್ದಾಪುರ್ ಬರುತ್ತೆ.
ಚ್ರ ಅವದಕ್ಕೆ ಕೇಳಿದೆ..
ಹೌದಾ ಹ್ಮ ಮತ್ತೆ ಬ್ರೋ ಏನ್ ಸಮಾಚಾರಾ
ಮತ್ತೇನಲ್ಲ ಬ್ರೋ ನೀವ್ ಹೇಳ್ಬೇಕು
ಏ ಸಡಿ ಎಲ್ಲ ಜೋರಾ
ಹಂಗೇನಲ್ಲ ಬ್ರೋ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಡಿ ಸಿ ಆರ್ ಟಿ ನೋಡಿದೆ ಆಮೇಲೆ
ಎಲ್ಲಾ ಕಾಂಪಿಟೇಟಿವ್ ಎಲ್ಲ ಓದ್ತಾ ಇದ್ರಾ.
ಹೌದಾ ಯಾವದಕ್ಕಾದ್ರ ಅಪ್ಲಿಕೇಶನ್ ಹಾಕ್ಬೇಕಲ್ವಾ
ಇಲ್ಲ ಪಿ ಜಿ ನಾನದ
ಹಾಕಿದ್ದೀರಾ
ಮತ್ತೆ ಬೇರ ಹ
ಎಷ್ಟಡೇ ಬರ್ತತನಿ ಎಷ್ಟ ಡೇ ಆಗ್ನೋಡ ಬಟ್ಟ ಎಷ್ಟಡ ಆಗ ಇಲ್ಲ ಅದು ಕಡಿಮೆ ಆಗಿತ್ತುದು
ಹೌದಾ? ನೋಡಿ ಬ್ರರು ಯಾವ್ದಕ್ಕಾದ್ರೆ ಹಂಗೆ ಟ್ರೈ ಮಾಡಿ ಬರ್ತವೆ. ಅಪ್ಲೈ ಮಾಡಿ ಯಾವದೆಲ್ಲ ಒಂದು ಬರುತ್ತೆ
ಹ್ಮ್ ಮಾಡತ್ತಾನೆ ಮಾಡ್ತನರಿ ನೀವ್ ಮಾಡಿಲ್ಲ ಯಾವತ್ತ.
ನಾವೇನು ಡಿಗ್ರಿ ಮುಡಸ್ಬೇಕು ಲಾಸ್ಟ್ ಫೈನಲ್ ಇಯರ್
ಹಾ ಗೊತ್ತಾಯ್ತು ಗೊತ್ತಾಯ್ತು
ಓದ್ಬೇಕು ಕಂಪ್ಲೀಟ್ ಓದಬೇಕಂತ ಮಾಡಿದೆ ಧಾರವಾಡ ಹೋಗ್ಬೇಕಂತ ಮಾಡಿದೆ ಹೆಂಗಿದಾವೆ ಕಾಲೇಜಲ್ಲಿ ಹಾ ಬ್ರೋ
ಕೋಚಿಂಗ್ ಕಾಲೇಜ್ ಬೇಕಪ್ ಕೋಚಿಂಗ್ ಅಲ್ವಾ ಹೋಗ್ತಾರ ನೀವು
ಡಿಗ್ರ ಇದ ಮಾಡ್ತಾ ಇದೀವಿ ಎಕ್ಸಾಮ್ ಇದ ಬ್ರು ಓದ್ತಾ ಇದೀವಿ ಇಲ್ಲಿ
ಅದೇ ಗೊತ್ತಾಯ್ತು ನೀವು ಡಿಗ್ರಿ ಧಾರವಾಡ ಹೊತಿನದ್ರಲ್ಲ ದಾರವಾಡ ಕೋಚಿಂಗ್ ಹೋಗ್ತೀರಾ ಕಾಲೇಜ್ ಹೋಗ್ತೀರಾ
ಕೋಚಿಂಗ್
ಅದೇ ಕೊಚಿಂಗ್ ನನಗೆ ಅದೇ ಗುರುದೇವ ಚೆನ್ನಾಗಿದೆ ಅಂತಾರೆ ಗುರುದೇವ
ಹಾ ಬ್ರ
ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅದು ಹೋಗುಮದಲ್ಲ ಅಂದ್ರೆ ಅವ್ರ ಇಲ್ಲ ಬಿಜಾಪುರ
ಬಿಜಾಪುರ್ ಚೆನ್ನಾಗಿದಾವ
ಬಿಜಾಪು ಚಾಣಲ್ಲ ಚೆನ್ನ ನಿ ಹೇಳಿದನಲ್ಲ ಮಾ ಹ ಬಿಜಾಪು ಪೂರಲ್ಲಿ ಚೆನ್ನಾಗಿದೆ ನೋಡಿ
ಹಾ ಬ್ರೋ ನಮ್ಮೂರ ಅವರೆಲ್ಲಾ ಬಿಜಾಪುರಲ್ಲೇ ಇರೋದು
ಹ್ಮ್ ಬಿಜಯಪುರಲ್ಲೇ ಮನಾರ ನೀವು ಚಾಣಕ್ಯ ಓಲ್ಡ್ ಚಾಣಕ್ಯ ಎಸ್ ಬಿಡಮು ಮತ್ತೆ ಬೇರೆ ಬೇರೆ ಇದ್ದಾವೆ ಹ್ಮ ಅಲ್ಲೇ ಬಿಜಾಪುರ ಹೋಗ್ರೆ ಅಲ್ಲ ದುಡ್ಡು ಪಿಟ್ಟ ತೊಳದು ಅಂದ್ರೆ ದಾರ್ವಾಡವರಿ
ಧಾರವಾಡ
ನಿಮ್ಮೆಲ್ಲಿಪೆಂಟ್ ಊಟ
ಹಾ ಹಾ ಎಲ್ಲ ಲೈಬ್ರರಿ ಹೊರ್ ಕಡೆ ಬ ಇರ್ತಾವ ಒಬ್
ಅಂದ್ರೆ ಲೈಬ್ರರಿ ಅವ್ರ ಕಡೆ ಇಲ್ಲ ಕೆಲವೊಂದು ತೋಲಿ ಮಾಡಿದ್ರೆ ಕೆಲವೊಂದು ತೋಲಿ ಮಾಡಿದ್ರೆ ಬುಕ್ಸ ಮತ್ತೆ ಕಾ ಕಪಿ ಪೆನ್ನು ಕೆಲವೊಂದು ಬ್ಯಾಗು
ಹಬ ಹಾ ಅಲ್ಲಾ ನಮ್ಮ್ ಫ್ರೆಂಡ್ಸ್ ಇದ್ದಾರಲ್ಲಾ ರೂಮು ಸಪ್ರೇಟ್ ಮಾಡಿದ್ದಾರೆ ಲೈಬ್ರರಿ ಸಪ್ರೇಟ್ ಮಾಡಿದ್ದಾರೆ ಮತ್ತೆ ಕೋಚಿಂಗ್ ಹೋಗಿ ಬರ್ತಾರೆ ನೈಟ್ ಎಲ್ಲ ರೂಮ್ಲಹ
ನಮ್ಮಂದಕ್ಷಿ ಮದತಾ ಇತ್ತು ಬಟ್ ಅಂದ್ರೆ ಎಸ್ ಬಿ ವಿಜ್ರಡಾಮಂನ್ ಪರ ಬರುತ್ತಲ್ಲ ಬಂಡಾರಿಸದು ಅವ್ರದೇನೆಲ್ಲ ಅವರು ಬುಕ್ಸ್ ಕೊಡ್ತಾರಂತ ಕೆಲವೊಂದು ನೋಟ್ಸ್ ಕೊಡ್ತಾರಂತೆ ಕೆಲವೊಂದು ಜಾಗ ಕೊಡ್ತಾರೆ
ಹಾ ಹ ಬ್ರೋ
ಅದೆ ಹೆಚ್ ಕೆದರಿಗೆ ಸ್ವಲ್ ಫೀಸ್ ಕಡಿಮೆ ಇರುತ್ತಲ್ಲಿ
ಹಾ ಬ್ರ
ಫೆಸಿಲಿಟಿ ಲೈ ಲೈಬ್ರರಿ ಇರುತ್ತೆ ಮತ್ತೆ ವಾಟರ್ ಇರುತ್ತೆ ಎಲ್ಲ ಫಸಿಲಿಟಿ ಇರುತ್ತೆ
ಹಾ ಬ್ರೋ
ಒಳ್ಳೊಳ್ಳೆ ಒ ಐಟೆಕ್ ಇರ್ತಾವ ಎಲ್ಲರು ಅಂದ್ರೆ ಚ ಎಸ್ ಬಿ ಬಂಡಾರ್ ಮತ್ತ ಎಸ್ ಪಿ ಜಡ ಅಲ್ಲಿ ಮಾತ್ರವೇ ಅಲ್ಲ
ಹೌದೌದು
ಹ್ಮ್
ಆನ್ಲನ್ಲ್ಎಲ್ಲ ಕ್ಲಾಸ್ ಕಳ್ತೀರಾ
ಆನ್ಲನ್ಲ್ ಕ್ಲಾಸ್ ಕೇಳಲ್ಲ ಬಟ್ ಈಸ್ವರಿಗೆ ಕ್ಲಾಸ್ ಮಾಡಿದ್ದೆ ಬಟ್ ನೋಡೋದಲ್ಲೆಲ್ಲ ಬಿಟ್ಬಿಟ್ಟೆದು
ಹಾ
ಇನ್ನ ಹದಿನೈರು ರೂಪಾಯಿ ವೇಸ್ಟ್ ಆಯತು
ಹೌದಾ
ಹ್ಮ
ಹ್ಮ ಮತ್ತೆಬರು
ಮತ್ತೆನೆೆಲ್ಲ ಬೋ ನೀ ಹೇಳ್ಬೇಕು ಅದೇ ಚೆನ್ನಾಗಿರ ಅ ಅಂದ್ರೆ ಫೋನ್ಲ್ ಯೂಟ್ಯೂಬ್ ಕ್ಲಾಸ್ ಹೇಳ್ತಾರಲ್ಲ ಚೆನ್ನಾಗಿ
ಹಾ ಬ ಹೇಳ್ತಾರೆ
ಹಾ ಒಬ್ಬರು ಶಿಲಬಸ್ ತಕ್ಕಂತೆ ನೋಡ್ಕೊಳ್ಳಿ
ಹಾ ಬ್ರಾ ನೋಡ್ಕೊಬೇಕು
ಹ್ಮ್ ದ ಚೆನೇ ಮಾಡ್ತಾರೆ ಕ್ಲಾಸ್ ಹ್ಮ್ ಎಲ್ರು ಎಲ್ರು ಆಲ್ಮೋಸ್ಟ್ ಅಲ್ಲಿ ಯೂಟ್ಯಬ್ಲ್ ಮಾಡೋದು ಕ್ಲಸ್
ಯವುಟಲ್ಲ ಕೇಳ್ತಾರೆ ಎಲ್ಲಾ ಆನ್ಲನ್ ಕ್ಲಾಸು
ಹ್ಮ್
ಆಲ್ಮೋಸ್ಟ್ ಆಲ್ ಕಾಂಪಿಟೇಟಿವ್ ಹೋದ್ರ ಆನ್ಲನ್ ಕೇಳದ್ರು
ಹ್ಮ್ ರೇಡ್ ರೆಡ್
ಹೌದ
ಹ್ಮ್
ಪೇಪರ್ ಓದ್ತೀರಾ ಬ್ರೋ
ಇಲ್ಲ ಬ್ರೋ ಇಲ್ಲಿ ಪೇಪರ್ ತಂದುಕೊಡಲ್ಲ ಬೆಳಗ್ಗೆ ಹಾ ಇಲ್ಲಿ ಪೇಪರೆ ತಂದಾಕಲ್ಲ
ಹ ಹ
ಎಷ್ಟು ಕೇರ್ ಮಾಡಲ್ಲ ಬ್ರೋ ಮತ್ತೆ ಅಷ್ಟೇನ್ ಕೇರ್ ಮಾಡಲ್ಲ ಹಾಸ್ಟೆಲ್ ಅಲ್ಲಿ ಹ್ಮ್
ನೀವ್ ಕೇಳ್ಬೇಕಲ್ಲ ಕೊಡ ಕೊಡ್ಬೇಕಂತೆ
ಇಲ್ಲ ಇಲ್ಲಿ ವಾರ್ಡನ್ ಇಲ್ಲ ಗರು
ಹೌದ
ಹ್ಮ್ ವಾರ್ಡನ್ ಇದ್ರೆ ಕೇಳೋದು ಆ ಮತ್ತ್ ಬೇರೆ ವಾರ್ಡನ್ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಇದೇ ಅದೇಲ್ಲ ಅದು ಏನ್ ಲೆಕ್ಕಕ್ ಬರಲ್ಲ ಅದೆಲ್ಲ
ಹಾಸ್ಟೆಲ್ ಯಾವುದು ಬ್ರೋ
ಎಸ್ ಡಿ ಸಿ ಹಾಸ್ಟೆಲ್ಲೂ
ಅದೇ ತಾಲೂಕ್ ಆಫೀಸರ್ ಯಾರು
ತಾಲ್ಲೂಕ್ ಆಫೀಸರಾ ಗೊತ್ತಿಲ್ಲ ಅಂತ ಹೇಳಿದನಲ್ಲ ಬ್ರೋ
ಹೌದಾ ನಮಗೆ ಸಲೀಂ ಸರ್ ಅಂತ ಇದ್ದಾರೆ.
ಹ್ಮ ಹ್ಮ್
ಅವರು ಶಾಪುನು ನೋಡ್ಕೋತಾರ ಅಂತ ಹೇಳಿದ್ದಾರೆ.
ಹೌದಾ ಅದ್ ಹೆಂಗ ಗೊತ್ತಿಲ್ಲ ನಮ್ಗೆ ಯಾರಾರಿದ್ದಾರೆ ಗೊತ್ತಿಲ್ಲ ಬಟ್ ವರ್ಡಾನ್ ಗೊತ್ತಿಲ್ಲ ಅದರಲ್ಲಿ ತಾಲ್ಲೂಕ್ ಆಫೀಸರ್ ಗೊತ್ತಿರುತ್ತ ಗೊತ್ತೀಯ
ಹೌದ ಅವನ್ ಮತ್ತೆ ವೀಸಿಟ್ ಕೊಡ್ತಾರಲ್ಲ ಏನಾದ್ರು ಸಮಸ್ಯ ಏನಾದ್ರು ಸಮಸ್ಯೆ ಆದ್ರೆ ನಮ್ಗ ಅಡಿಗೆ ಸಮಸ್ಯೆ ಆದ್ರೆ ಏನ್ ಸಮಸ್ಯೆ ಆದ್ರೆ ನಾವು ವಾರ್ಡನ್ ಗೆ ಹಚ್ಚಂಗಿಲ್ಲ ಡೈರೆಕ್ಟ್ ತಾಲ್ಲೂಕು ಆಫೀಸರಗೆ ಹಚ್ಚತ್ತೀವಿ
ಹೌದಾ
ಹ ವಾರ್ಡನ್ ಇದ್ರಲ್ಪ ಅವ್ನು ಕೇಳಂದ್ರೆ ಅವ್ರು ನಮಗ್ ಕರೆಕ್ಟ್ ರೇಸ್ ರೆಸ್ಪಾನ್ಸ್ ಮಾಡಂಗಿಲ್ಲ ಸರ್ ಅದುಕೆ ನಾನ್ ನಿಮ್ಗೆ ಕಾಲ್ ಮಾಡ್ತೇ ಅಂತ ಹೇಳೋದ ಮೊನ್ನೆ ಕೂಡ ಊಟ ಚೆನ್ನಾಗಿರ್ಲಿಲ್ಲ ಮಧ್ಯಾಹ್ನ ಮಧ್ಯಾಹ್ನ ಊಟ ಚೆನ್ನಾಗಿರಲ್ಲ ನಮಗೆ ಎಕ್ಸಾಮ್ ಇದ್ದವು ಉಪವಾಸ ಹೋಗಿದ್ವಿ ಆಮೇಲೆ ಬರೋಷ್ಟ್ ಏನ್ ಮಾಡಿದ್ರೆ ಅಂದ್ರೆ ಒನ್ ಟ್ವೆಂಟಿ ಇಪ್ಪತ್ತು ಜನರಿಗೆ ಅಷ್ಟೇ ಮಾಡಿಕೊಟ್ಟಿದರು
ಹೌದಾ
ಮಾಡಂಗಿಲ್ಲ ಅಂತ ಹೇಳಿದ್ರು ವಾರ್ಡನ್ ಗೆ ಹಚ್ಚಿದ್ವಿ ಇನ್ನೊಂದ್ ಸ್ವಲ್ಪ ನಿಂತು ಮಧ್ಯಾಹ್ನ ಊಟನೆೆ ಮಾಡಿ ಕೊಡಪ್ಪ ಪ್ಪಾ ಅಂತ ಹೇಳಿದ್ರೂ ಅವರು
ಹೌದಾ ಇಲ್ಲ ಪೋನ್ ಮಾಡಲ್ಲ ಸರಿಯಾಗಿ ರೆಸ್ಟ್ ಮಾಡಲ್ಲ ಏನ್ ಮಾಡಲ್ಲ ಎಲ್ರೂ ಕಮಿಟ್ಮೆಂಟ್ ಇರ್ತಾರೆ.
ಹಾ ಹಾ ಅಂಗನ್ ಕೊಂಡ ಹಂಗ್ ಮಾಡಿದ್ದಿಕ್ಕೆ ನಾವು ಎಲ್ರು ಸೇರಿ ಪೊಲೀಸ್ ಸ್ಟೇಷನ್ಕ್ ಹೋಗಿದ್ವಾ
ನಮ್ಮ ಹತ್ತರನೂ ಹೋಗಿದ್ದಾರೆ ಬಟ್
ಹ್ಮ ನಮ್ಮತ್ರ ಹೋಗಿ ಅದೇ ನಮ್ಮ ಹತ್ರ ಕೂಡ ಹೋಗಿದ್ವಲ್ಲ ಕೇಸ್ ರಿಜಿಸ್ಟ್ರೇಷನ್ ತಗೊಳಿಲ್ಲ ನಾವ್ ಏನ್ ಮಾಡಿದ್ ಅಂದ್ರೆ ಫಸ್ಟು ಅದು ಒನ್ ಜೀರೋ ನೈನ್ ಏಟ್ ಕಾಲ್ ಮಾಡಿದೀರಿ
ಹ್ಮ್ ಹ್ಮ
ಅದಾದ್ಮೇಲೆ ಅವ್ರ ಎನಾರ ಡಿಸ್ಟ್ರಿಕ್ ಕಮಿಷ್ನರ್ ಡಿಸಿನ ಹೊಸ್ತಾಗಿ ಬಂದಿದಾರ ಅಂತಲ್ಲ.
ಹೌದು ರೈಟ್ ರೈಟ್
ಅವರಿಗೆ ಕಾನ್ಫರೆನ್ಸ್ ಅಲ್ಲಿ ತಗೊಂಡ್ರು ಒನ್ ಜೀರೋ ನೈನ್ ಏಟ್ ಅವರ್
ಹ್ಮ್ ಹ್ಮ್
ಡಿ ಸಿ ಅವರು ಎಸ್ ಪಿ ಅವರು ಕಾನ್ಫರೆನ್ಸ್ ತಗೊಂಡ್ರು ಮಾತಾಡಿದ್ವಿ ಅವರು ಅವ್ರ ಎಲ್ಲಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಹಿಂಗ ಹಂಗ ಅಂತ ಏನೋ ಸಮಸ್ಯೆಗಳಾದ್ರು ಹಡುಗರು ಅಂತ ಹೇಳಿದ್ ನಾವು ಹೇಳಿದಲ್ ಜಾಸ್ತಿ ಎಲ್ಲಿ ನಿಂತು ಅಂದ್ರೆ ಲಾಟಿ ಚಾರ್ಜ್ ಮಾಡ್ಬೇಕಾಗುತ್ತೆ ಸುಮ್ಮನೆೆ ಹಾಸ್ಟೆಲ್ ಹೋಗಿ ಉು ಮಲ್ಕೊಳ್ಳಿ ಅಂತ ನಮ್ಗೆ ದಬ್ಬಾಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಿವವಿ ಅವ್ರು ನೋಡಿದ್ರೆ ಯಾರವ್ರು ಸ್ಟೂಡೆಂಟ್ಸ್ ಮೇಲೆ ದಬ್ಬಾಳಕೆ ಮಾಡುವಂತಿಲ್ಲಾ ಅಂತಕ ಅಂದು ಬೆದರಿಸಿದ್ರು ಕ ಪ್ರೇಶ ಮಾಡ್ಕೊಳ್ಳಿ ಆಮೇಲೆ ಹಕ್ಕಿದ್ದೆಲ್ಲ ನಾವವು ಓಡ್ಕೊಡ್ತೀವಿ ಅಂತ ಹೇಳಿದ್ರು ರೇಶ ಅವ್ರು
ಹ್ಮ ಹ್ಮ್
ನಷ್ಟ ಆಯತ್ಗೆಲ್ಲಾ ತಾಕ್ ಹಸ ಕಾಲ್ ಮಾಡಿ ನಾಳೆ ಬಂದು ನಾ ಮೀಟಿಂಗ್ ಮಾಡ್ತಿನಿ ಹೋಗ್ರಿ ಹಾಸ್ಟೆಲ್ ಕ ್ರಾ ಅಂದ್ರ ಕೂಡ ಅವ್ರ ಅಷ್ಟಾದ್ರರು ಕೂಡ ಅವರು ಕೇಸ್ ರಿಜಿಸ್ಟ್ರೇಷನ್ ಮಾಡ್ಕೊಳಿಲ್ಲ
ಹ್ಮ ಹ್ಮ
ಅವರು ಲಾಯರ್ ಬಂದರು ದೊಡ್ಡ ಏಜ್ ಆದವರು ಅವ್ರರು ಒಂದು ಗಾಂಧಿ ಸರ್ಕಲ್ ಅಂತ ಐತಿ ಬಸ್ ಸ್ಟ್ಯಾಂಡ್ ಹತ್ರ ನೋಡಿದೀರಾ
ಹ ಹ
ಅಲ್ಲಿ ಸ್ಟ್ರೈಕ್ ಮಾಡ್ಸಬೇಕಂತ ಕೂಡ್ಸಿದರು ಅನ್ನಂದ್ರ ಎಟತನ ಅದಾದ್ಮೇಲೆ ಅದ ಪೊಲೀಸರ ನಾಳೆ ಬಂದ್ ನಾವೆಲ್ಲ ನಿಮ್ ಪ್ರಾಬ್ಲಮ್ ಏನೇನ ಅವೆಲ್ಲಾ ಸಾಲ್ವ್ ಮಾಡ್ತೀವ ಅಂತ ಹೇಳಿದ್ರ
ಬಟ್ ಇಷ್ಟ ಮಾಡ್ತಾರೆ ಬಟ್ಟಟ್ ಏನ್ ಮಾಡೋದಲ್ಲ
ಉಲ್ಲಾ ಬಂದು ನೆಕ್ಸ್ಟ್ ಡೇ ಬಂದು ಮೀಟಿಂಗ್ ತಗೊಂಡಿದ್ರಾ ಎಲ್ಲ ಕೊಟ್ಟರು ಸ್ಪೋರ್ಟ್ಸ್ಕ್ ಕೊಟ್ಟರು ನಮಗೆ ಏನ್ ಬುಕ್ಸ್ ಬೇಕು ಬೇಕು ಎಲ್ಲ ಎಲ್ಲ ಕೊ ಕೊಟ್ ಕೊಟ್ರು ಮತ್ತೆ ರೂಮಗ್ ಒಂದೊಂದು ಬಕೆಟ್ಟ ಜಗ್್ದ ಕೊಟ್ರು ಎಲ್ಲಾ ರೂಮ್ ಸ್ವಚ್ಛತೆ ಎಲ್ಲಾ ಮಾಡ್ಸಿದ್ರು ಹಾ ಅಬ
ಇಲ್ಲ ಬ್ರೋ ಇಲ್ಲ ಗೆಲಜಿದೆ ಇಲ್ಲಿ ಕೆೇಳಲ್ಲ ಹೇಳಾರೆಲ್ಲ
ಹೌದಾ
ಹ್ಮ್
ಕಸ ಯಾರು ಹುಡುಬೇಕ ಕೂಡ ನೀವನ ಅಡಗೆ ಮಾಡಾರ
ಡ್ತಾರೆ ಬಟ್ ನಾ ಒಳಗಡೆ ನಾವೆಲ್ಲ ಆಸ ಮಾಡ್ಬೇಕು
ಹೌದಾ
ಹ್ಮ ಹೊರಟಲ್ಲರೆಲ್ಲ ಅಡುಗ್ ಮಾಡಾರ ಇದು ಮಾಡ್ತಾರೆ ಹೊಡಿತಾರೆ
ನಮ್ಮಲ್ಲಿ ಎರಡು ದಿನ ವಾರದಲ್ಲಿ ಎರಡು ದಿನ ಬಂದು ಕಸ ಬಡ್ದ ಅದು ತೊಳೆದು ಹೋಗ್ತಾರೆ
ಹೌದೌ ನಮ್ಮ್ ವಾರದಲ್ಲಿ ಅಂದ್ರೆ್ ನಮ್ಮ ವಾರದ ಒಂದ್ಸ ನ್ ನಮ್ಮ ಸಿಎಂ ಎರಡು ದಿನ
ಹ ಅಂದ್ರೆ ಹೊರಗಡೆ ಅಷ್ಟೇ ನಿಮ್ಗ ನಮ್ದು ರೂಮ್ ಅಲ್ಲಿ ಕೂಡ ತೊಳಿತಾರೆ
ಹೌದಾ
ಪಾಡಲ್ಲಂಗ ಅವರ
ಹಾ ನಂಬಲ್ಲಿ ಯಾರು ಕಸ ಉಡದಂಗಿಲ್ಲ
ಹೌರ
ಹ ಅಲ್ಲ ಅವರು
ಸರಿ ಬ್ರೋ ಒಂದ್ ಕಾಲ್ ಬರ್ತದೆ ಆಮೇಲೆ ಅಷ್ಟನಿ
ಸರಿ ಬ್ರೋ